ಹಲೋ
ಹಲೋ
ಹಾಯ
ಹಾಯ್ ಹೇಳಿ ಹೇಗಿದ್ದೀರಾ
ಹಾ ಚೆನ್ನಾಗಿದ್ದೀನಿ ನೀವು
ನಾವು ಚೆನ್ನಾಗಿದ್ದೀವಿ ಊಟ ಆಯ್ತಾ
ಹಾ ಆಯ್ತು ಆಯ್ತು ನಿಮ್ಮದು
ನಂದು ಆಯ್ತು ಈವಾಗ
ಹ್ಮ ಎಲ್ಲಿಂದ ಕಾಲ್ ಮಾಡಿದ್ದೀರಾ
ನಾವು ಹಾಸನಿಂದ ನೀವೆಲ್ಲಿಂದ
ನಾವು ಮಂಡ್ಯ
ಹೌದಾ ಇನ್ನೇನು ಹತ್ತತ್ರನೇ
ಹಾ ಹತ್ತಾತ್ರೇನೆ ಅಕ್ಕ ಪಕ್ಕ
ಹ್ಮ್ ಹ್ಮ್
ಹ್ಮ್ ಮತ್ತೆ ನೀವು ನಿಮ್ಮ್ ಹೆಸರು
ನಮ್ಮ್ ಹೆಸರು ಸುಜಾತ ಅಂತ ನಿಮ್ಮ ಹೆಸರೇನು ಹ್ಮ್ ಹ್ಮ್
ಹ ಏನ್ ಮಾಡ್ತಿದ್ರಿ
ಏನಿಲ್ಲ ಈಗ್ ಊಟ ಮಾಡ್ಬಿಟ್ಟು ಸುಮ್ಮನೆ ಕೂತಿದ್ವಿ
ಹೌದಾ ಏ ನಾನು ಹಾಗೆ ಫೋನ್ ನೋಡ್ತಾ ಇದ್ದೆ
ಹ್ಮ್
ಹ್ಮ್ ಏನ್ ಓದ್ತಿದಿರಾ
ನಾನ್ ಇಂಜಿನಿಯರಿಂಗ್ ಮಾಡ್ತಾದೀನಿ ನೀವು
ಹ ಇಂಜಿನಿಯರಿಂಗ
ಹಾ
ಹ್ಮ ಯಾವಾವಿಯರ್
ಇವಾಗ ಸೆಕೆಂಡ್ ಇಯರ್ ಮುಗೀತು ಇನ್ನ ಇನ್ನೊಂದ್ ತ್ರೀ ಎಕ್ಸಾಮ್ಸ್ ಇದೆ
ಹ ಹಾ
ನೀವು ನೀವೇನ್ ಓದ್ತಾ ಇದ್ದೀರಾ
ನಾನು ಇಂಜಿನಿಯರಿಂಗೆ
ಹೌದಾ ಯಾವ ಬ್ರಾಂಚು
ನಾನು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್
ಓ ನಮ್ ಬ್ರ್ಯಾಂಚೆ
ನೀವು ತ್ರಿಬಲ್ಇ ನಾ
ನಮ್ದು ತ್ರಿಬಲ್ ಈ ನೇ
ಹೋ ನೈಸ್ ಸೆಕೆಂಡ್ ಇಯರ್
ಹ್ಮ್ ಸೆಕೆಂಡ್ ಇಯರ್
ಹಾ ನಿಮ್ದು
ಎಕ್ಸಾಮ್ಸ್ ಎಲ್ಲ ವೀಟೂಲ್ಲ
ವೀಟು ಸೇಮ್ ಸೇಮ
ಹ್ಮ್ ಹಾಗಾದ್ರೆ ಇಬ್ರು ಒಂದೇ ತರ ಎಕ್ಸಾಮ್ ಬರಿತಾ ಇದ್ದೀವಿ
ಹ್ಮ್ ಸ್ಟಾರ್ಟ್ ಆಗಿದಿಯಲ್ಲಾ
ಎಸ್ಸ್ ಆಯ್ತಲ್ಲ ಹೇಗ್ ಮಾಡಿದ್ರಿ ಎಕ್ಸಾಮ್ಸ್ ಎಲ್ಲಾ
ಕೆ ಕೆ ಅಷ್ಟೊದೇನ್ ಚೆನ್ನಾಗಿ್ ಮಾಡಿಲ್ಲ ನೀವು
ನಾವು ಅಷ್ಟೊಂದು ಹೇಳ್ತಳಂಗ ಏನಿಲ್ಲ ಟೂ ಸಬ್ಜೆಕ್ಟ್ ಪರವಾಗಿಲ್ಲ ಬಟ್ ನಿನ್ನೆ ಇದ ಎಂ್ ಸಿ ಮೈಕ್ರೋ ಕಟ್ಟೋನು ಸ್ವಲ್ಪ ಫೇಲ್ ಆಗ್ತನೇ ನೋ ಡೌಟ್ ಇದೆ ನೋಡ್ಬೇಕು
ಹೌದು ಏನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಿರೋ ತರ ಒಂದು ಲೆವೆಲ್ ಟೆನ್ ಪರ್ಸೆಂಟ್ ಕೊ ಕೂಡ ಎಲ್ಲಾ ಪೇಪರ್ ಹಂಗಿತ್ತು
ಪ್ರತಿ ವರ್ಷ ಎಲ್ಲ ರಿಪೀಟೆಡ್ ಕ್ವೆಶನ್ಸು ಆದ್ರೆ ನಮಗ ಈ ಸಲ ಎಲ್ಲ ನ್ಯೂ ನ್ಯೂ ವರ್ಷನ್
ಹೌದು ಫುಲ್ ಕ್ವನ್ ಪೇಪರ್ ನೋಡಿ ಫುಲ್ ಶಾಂಕ್ ಹ ಆಕ್ಚುಲಿ ನಮ್ ಸರ್ ಹೇಳಿದ್ರು ನಮಗೆ ನಾವು ಫುಲ್ಲ ಅಸೈನ್ಮೆಂಟ್ ಅಸೈನ್ಮೆಂಟ್ ಕೊಟ್ಟಿದ್ರು ಯಾವ್ತರ ಅಂದ್ರೆ ಯಾವ್ದ ರಿಪೀಟೆಡ್ ಆಗಲ್ಲ ಆ ಕ್ವಶನ್ ಬರ್ಕೊಂಡ ಬನ್ನಿ ಅಂತ ಅಸೈನ್ಮೆಂಟ್ ಕೊಟ್ಟಿದ್ರು ನಾವೆಲ್ಲಾ ಅನ್ಕೋತಿದ್ವಿ ಇವ್ರಗನ್ ಉುಛ ಯಾಕೆ ಈ ತರ ಕೊಡ್ತವಿ ಿದ್ದಾರೆ ಅಂತ
ಅಲ್ವಾ ಆಮೇಲ್ ಗೊತ್ತಾ ಇವಾಗ ಗೊತ್ತಾಗಿರ್ಬೇಕು
ಇವಾಗ ಹ ಹೌದು ಇವಾಗ ಅರ್ಥ ಆಗ್ತಿದೆ ಅಪ್ಪಾ ಸರಿ ಇದು ಕೇಳಿದ್ರಲ್ವಾ ಅಂತ
ಹೌದು ನೋಡಿ ಎಷ್ಟು ಅವ್ರಗ್ ತಲೆ ಇದೆ ಅವ್ರು ಹೇಳಿದ್ ಮೊನ್ನ ಕೇಳಿ ಅದನ್ನೇ ಓದಿದಿದ್ರೆ ಆಗಿತ್ತು ನಾವು
ಹೌದು ನಿಜ ನಾನು ಇರ ಒಂದ ಏಂ ಪೇಪರ್ ನ ರೆಫರ್ ಮಾಡಿ ಅದ್ರಲ್ಲಿ ನ ರಿಪೀಟ್ ಆಿರೋ ಕ್ವನ್ ನೋಟ್ ಮಾಡಿ ಫುಲ್ ಆಲ್ಮೋಸ್ಟ್ ಎಷ್ಟು ೇರಿ ಓದಿದೆ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಿಯರಿ ಓದಿದ್ದೀನಿ ನೋಡಿದ್ರೆ ಎಲ್ಲಾದ್ರಲ್ಲೂ ಪ್ರೋಗ್ರಾಮ್ ಕೇಳಿ ಮಾಡ್ಗಿದ್ದಾರೆ
ಹೌದು ಅದು ನಮಗೂ ಅಷ್ಟೇ ನಮ್ ಕಾಲೇಜಲ್ಲಿ ನಮ್ ಸರಿ ಹೇಳಿ ಇರ್ಲಿಲ್ಲ ಅಷ್ಟು ಪ್ರೋಗ್ರಾಮ್ ಬರುತ್ತೆ ಎಂತ ನೋಡುದ್ರೆ ಇಲ್ ಅ ಸರ್ದ ಮಾಡಿದೇರ ನಮಗ್ ಜಾಸ್ತಿ ಥಿಯರಿ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿು
ಹ್ಮ್ ಹ್ಮ್
ಪ್ರೋಗ್ರಾಮ್ ಅಷ್ಟೊ ಒಂದ ಏನು ಹೇಳ್ತ ಎಲ್ಲ ಇಲ್ಲಿ ನೋಡಿದ್ರೆ ಫಸ್ಟ್ ಸೆಮ್ ಸೆಕಂಡ್ ಸೆಮ್ ಅಲ್ಲಿ ಪೈಥೋನ್ ಸಿ ಪ್ರೋಗ್ರಾಮ್ ಕಿಂತ ಜಾಸ್ತಿ ಪ್ರೋಗ್ರಾಮ್ ಜತೆ
ಓ ಮೈ ಗಾಡ್
ಫುಲ್ ಶಾಕ್ ಕ್ವಶನ್ ಪೇಪರ್ ನೋಡಿ
ಯಪ್ಪ
ನಿಮ್ಗೆ ಮ್ಯಾಕ್ಸ್ ತರ್ಟಿ ಟೂ ಬಗ್ಗೆ ಗೊತ್ತ ಅ ಮೈಕ್ರೋ ಕಂಟ್ರೂಲರ್ ಅಲ್ಲಿ
ಹ ಅದೇ ಆರ ಎಷ್ಟ ಟು ತರ್ಟಿ ಯೂಸ್ ಮಾಡಿಕೊಂಡು ಹಾ ಸ್ವಲ್ಪ ಗೊತ್ತು ಆ ಲೆವೆಲ್ಗೆ ಏನ್ ಗೊತ್ತಿರ್ಲಿಲ್ಲ ಅಂದ್ರೆ ಅದ್ ನಂಗ ಸೆಮಿನಾರ್ ಕೊಟ್ಟಿದ್ರು
ಹೌದಾ ಹ್ಮ್
ಹಾಗಾಗಿ ಒಂದ್ ರೇಂಜ್ ಇಕ್ಕತ್ತಷ್ಟೆ
ಹ್ಮ್ ಅದೆಲ್ಲ ಅಂದ್ರೆ ಹ ಇಂಪಾರ್ಟೆಂಟ್ ಅದು ಮುಂದೆ ಯಾವವುದಾದ್ರು ಎಕ್ಸಾಮ್ಸ್ಗೆಲ್ಲ ಬೇಕಾಗುತ್ತೆ ಅಂತ ಕೇಳಿದೆೆ ನಿಮ್ಗೆ ಏನಾದ್ರು ಗೊತ್ತ ಕರೆಕ್ಟ್ ಟಾಗೆಂತ
ಹಾ ಅಂದ್ರೆ ಆ ಒಂದ್ ಸ್ವಲ್ಪ ನಾದ್ರೂ ಗೊತ್ತು ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಬೇಕಾ
ಹ್ಮ್ ಹೇಳಿ ಏನಾದ್ರು ಗೊತ್ತಿದ್ರೆ ಸ್ವಲ್ಪ
ನಕ್ಸ್ಟ್ ಟೂ ತರ್ಿ ಟೂ ಬಗ್ಗೆನಾ
ಹ್ಮ್ ಹ್ಮ್
ಹ ಸ್ ಅದ್ರಲ್ಲಿ ನಾವು ಆಕ್ಚುಲಿ ಏಟ್ ಜೀರೋ ಫೈವ್ ಒನ್ ಮೈಕ್ರೋ ಕೋಟ್ರ ಯೂಸ್ ಮಾಡ್ಕೊಂಡಿರ್ತೀವಿ ಮ್ಯಾಕ್ಸ್ ಟ ತರ್ಟಿ ಟು ಬ್ಲಾಗ್ ಡಯಾಗ್ರಾಮ್ ನೋಡಿದ್ದೀರಾ ನೀವು
ಹ್ಮ್ ಹ್ಮ್ ಗೊತ್ತು ಡ್ಯಾಗ್ರಾಮ್
ಹ ಲೆಫ್ಟ್ ಸೈಡ್ ಅಲ್ಲಿ ಮ್ಯಾಕ್ ಟ ತರ್ಟಿ ಟ ಇರುತ್ತೆ ಇನ್ನ ರೈಟ್ ಸೈಡ್ ಅಲ್ಲಿ ಒಂದು ಏಟ್ ಜೀರೋ ಫೈ್ ಅ ನೆಸ್ ಟ ಮಕ್ಸ್ ಟ ತರ್ಟಿ ಟು ಮತ್ತೆ ಡಿ ಬಿ ನೈನ್ ಕನೆಕ್ಟ್ ಆರು ಮೂರು ಯೂಸ್ ಮಾಡ್ಕೊಂಡಿರ್ತೀವಿ ಆಕ್ಚುಲಿ ಬೇಸಿಕ್ಾಗಿ ಬಂದು ಏಜ ಫೈವ್ ಅಂತ ನಾನದು
ಹ್ಮ್
ಟಟ ವೋಲ್ಟೇಜ್ ಸಿಗ್ನಲ್ ಇರುತ್ತೆ ಅಂದ್ರೆ ಅದು ಅದುಟಟಿ ವೋಲ್ಟೇಜ್ ಸಿಗ್ನಲ್ ಕ್ಯಾರಿ ಮಾಡ್ತಿರುತ್ತೆ
ಹ್ಮ್ ಹ್ಮ್
ೈ್ ಒನ್ ಮೈಕ್ರೋ ಕ್ವಿಂಟ್ರಲ್ ಬಟ್ ಆರ್ ಎಸ್ ಟೂ ತರ್ಟಿ ಟೂ ಅನ್ನೋದು ಡಫ್ರೆಂಟ್ ಇನ್ಪುಟ್ ಟ್ ಫಟೋ ಟ ಇ ಬ
ಹ್ಮ
ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಂದ್ರೆ ಎರಡು ಬೇರೆ ಬೇರೆ
ಹ್ಮ್ ಹ್ಮ
ಅದನ್ನ ನಾವು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಕ್ ಆಗಲ್ಲ ಅಂದ್ರೆ ಈ ಮ್ಯಾಸ್ ಟು ತರ್ಟಿ ಟು ಅ ಕ ಮಾಡ್ಬೇಕು ಅಂದ್ರೆ ಆಗಲ್ಲ ಇಂಪಾಸಿಬಲ್ ಸೊ ನಾವು ಒಂದ್ ಮ್ಯಾಸ್ ಮ್ಯಾಕ್ಸ್ ಟೂ ತರ್ಟಿ ಟು ಅನ್ನಂತ ಒಂದ್ ಲೈನ್ ಅದೊಂದ್ ಲೈನ್ ಡ್ರೈವ್ ಐಸ
ಹ್ಮ್ ಹ್ಮ್
ಮಕ್ಸ್ ಟೂ ತರ್ಟಿ ಟೂ ಅನ್ನೋದು
ಹ್ಮ
ಆ ಮ್ಯಾಕ್ಸ್ ಟು ತರ್ಟಿ ಟು ಲೈನ್ ಡ್ರೈವ್ ಐಸ ಯೂಸ್ ಮಾಡಿಕೊಂಡು ಏಟ್ ಫೈವ್ ಒನ್ ಮೈಕ್ ಮೈಕ್ರೋ ಕಂಟ್ರೋಲರ್ ಇರೋ ಟ ಟಿ ಎಲ್ ಲ್ಟೆ ಸನಲ್ಸ್ನಾ ಆರ್ ಎಸ್ ಟೂ ತರ್ಟಿ ಟೂ ಅಲ್ಲಿ ಇರೋ ಅದೊಂದು ಸ್ಟ್ಯಾಂಡರ್ಡ್ ಆರ್ ಎಸ್ ಟ ತಟಿ ಟ ಅ
ಹಾ
ಅ್ರಲ್ಲಿ ಇರೋ ಇನ್ಪುಟ್ ಔಟ್ಪುಟ್ ಓಲ್ಡರ್ ಸಿನಲ್ಗೆ ಕನ್ವರ್ಟ್ ಮಾಡ್ತೀವಿ ಹ್ಮ್ ಅಷ್ಟೇ ಆಯ್ತು ಫಾರ್ ಎಕ್ಸಾಂಪಲ್ ಹೆಂಂಗಗೆ ಅಂದ್ರೆ ಇವಾಗ ಅದ್ರ ಡಯಾಗ್ರಾಮ್ ನೋಡಿದ್ರ ಅದ್ರಲ್ಲಿ ನಾಲ್ಕ್ ದಯೋಡ್ ತರ ಇರುತ್ತೆ ಟಿ ಒನ್ ನಿನ್ ಟಿ ಒನ್ ಔಟ್ ಟೀ ಇಟ ಔಟ್ ಹ ಅದು ಡಿ ಪಿ ನೆನ್ ಕಲೆಕ್ಟರ್ ಇರುತ್ತಲಾ ಅದ್ರ ಮುಖಾಂತ ಹ ಎಯ್ಟಟ್ ಜೀರೋ ಫೈವ್ ಒನ್ ಟ ಎಕ್ಸ್ ಪನ್ನ ಇಂದ
ಹ್ಮ್
ಇವನ್ ನಿನ್ನಲ್ಲಿ ಒಂದ ಇನ್ಪುಟ್ ನ ಕೊಡುತ್ತೆ
ಹ್ಮ್
ಅ ಮಧ್ಯರು ಮ್ಯಾಸ್ ಟ ತರ್ಟಿ ಟ ಅದು ಏ ವ್ನ್ಂದ ಬರ್ತಿರೋಂತಟಿಲ್ಟಸ್ ಇಪುಟ್ ಔಟ್ಪುಟ್ ಆಲ್ಟೇಜ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡಿ ಅದು ಟನ್ ಬಂದಿರೋಂತ ಇನ್ಪುಟ್ ನ ಟಿ ವನ್ ಔಟ್ ಅಲ್ಲಿ ಔಟ್ಪುಟ್ ಆಗಿ ಕೊಡುತ್ತೆ
ಹ್ಮ್
ರ ಅದು ಟಿನ್ ಔಟಟ್ ಅಂದ್ರೆ ಅದು ರೆಸಲ್ಂಟ್ ಅಲ್ವಾ ಔಟ್ಪುಟ್ ಅಲ್ವಾ ಅದು ಹಾಗ ಕೀಲ್ ಓ ಟಿವಿ ನೈನ್ ಕಲೆಕ್ಟರಿಗೆ ಹೋಗುತ್ತೆ
ಹು
ರಿಭಿನ್ನ ಕಲೆಕ್ಟರ್ ಗೆ ಹೋದಾಗ ಅದು ಏನಾಗುತ್ತೆ ಟಿಟಿಯಲ್ಲಿ ಇರೋದು ಆರ್ ಎಸ್ ಟು ತರ್ಟಿ ಟು ಜೊತೆಗೆ ಕನ್ವರ್ಟ್ ಆಗಿರುತ್ತಲ್ವಾ ಅದನ್ನ ಅಗೇನ್ ನಾವು ಟೀ ಟು ಇನ್ನಲ್ ಕೊಟ್ರೆ ಓ ಇನ್ಪುಟ್ ಔಟ್ಪುಟ್ ಇರೋದು ಮತ್ತೆ ಟಿ ಟಿ ಎಲ್ ಆಗುತ್ತೆ - ಆದ್ರೆ ವಯಸ್ ವರ್ಸಾ ನಮಿಗ್ ಡಿಟೇಲ್ ಬೇಕು ಅಂದ್ರೆ ಇನ್ಪುಟ್ ಆಗಿ ಮಾಡಕೊ ಇನ್ಪುಟ್ ಔಟ್ಪುಟ್ ಔಟೇಜ್ ಆಗಿ ಮಾಡ್ಕೋಬಹುದು ಇನ್ಪುಟ್ ಔಟ್ಪುಟ್ ಔಟೇಜ್ ಇದ್ರೆ ಕಿಟಿ ಎಲ್ಲಾಗ ಮಾಡ್ಕೊಬಹುದು ಬೈ ಯಸ್ ಮ್ಯಾಕ್ಸ್ ತಟಿ ಟು -
ಹು
ಅದೇ ತರ ಅಂದ್ರೆ ಇದರ ಮೇನ್ ಪರ್ಪಸ್ ಏನಂದ್ರೆ ಮ್ಯಾಕ್ಸ್ ಜೊತೆಗೆ ಇಟ್ಟು
ಹು
ಓ ಮೋಸ ಪೈಲೂ ಜಮ್ ನೆಂಟ್ರೊಲಾಜಿ ಅದು ಹು
-ಅರ್ಥ ಆಯ್ತ ನಿಮಗೆ ನಾನು ಎಕ್ಸ ಎಕ್ಸಾಮ್ಕಿಂತ ಮುಂಚೆನೆ ಕಾಲ್ ಮಾಡ್ಬೇಕಿತ್ತು
ಹೌದು ಯೂಸ್ ಆದ್ರು ಆಗ್ತಿತು ಅಂತ
ಚೆನ್ನಾಗಿ ಬರಿಬಹುದಿತ್ತು ಯೂಸ್ ಆಗ್ತಿತ್ತು ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ಸ್ ಹೇಳಿದ್ದಿಕ್ಕೆ ಹಲೋ
ಆ ಇ
ಹು ಮತ್ತೆ ಪಾಸ್ ಆಗ್ತೀರಾ ನೀವು
ನೋಡ್ರಣಾ ಬರ್ದಿದ್ದೀನಿ ಅದು ವಿಡಿಯೋ ಹೆಂಗೆ ಅಂತ ನಿಮಗ ಗೊತ್ತಿರುತ್ತೆ ಆಲ್ರೆಡಿ ತಾವು ಮೂರ್ ಸೆಮ್ ನೋಡಿದೀರಾ
ಗುರ್ತು ಬಿಡ ನೋಡ್ತೇನೆ ನಿಮ್ದ್ ಹು ಪಾಸ್ ಹೋಗೋದು ಎಲ್ಲಾ ಫೇಲ್ ಆಗಿರುತ್ತೆ ಅದೇ ಫೇಲ್ ಆಗುವ ಸಬ್ಜೆಕ್ಟ್ ಎಲ್ಲ ಪಾಸ ಆಗಿದ್ರೆ ಹೌದು ರಿಸಲಟು ಏನು ಹೇಳಕ್ಕ ಆಗಲ್ಲ ಎಷ್ಟು ಚೆನ್ನಾಗ್ ಬರ್ದಿದ್ರರು ಫ್ರೈ ಮಾಡಿರ್ತರ ಕೆಲವು ಸಲ ಅದು ರೀ ವ್ಯಾಲ್ಯೂಯೇಷನ್ ಅಲ್ಲಿ ಪಾಸ್ ಮಾಡ್ತಾರೆ
ಹು ಅಥವಾ ಇನ್ ಒಂದ್ ಒಂದ್ಸಲ ರೀ ವ್ಯಾಲ್ಯೂಯೇಷನ್ ಗೆ ಹಾಕುದ್ರು ಪಾಸ್ ಆಗಲ್ಲ
ಹು ಚೆನ್ನಾಗ್ ಬರ್ತಿದ್ರುನು ಅವಾಗಲೂ ಪಾಸ್ ಮಾಡಿರಲ್ಲ ಒಬ್ಬೊಬ್ಬರಾನ
ಹು ಹೌದು
ಏನ್ ಎಲ್ಲಾನೂ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ನಾವ್ ಎಷ್ಟೇ ಚೆನ್ನಾಗಿ ಬರ್ದಿದ್ರು ಅದು ನಾವ್ ವಿ ಟಿ ಯುದಲ್ಲಿ ನೋಡಾತಾ ಇದೀ ಇನ್ನಮೇಲೆ ಇಲ್ಲ ರಿಸಲ್ಟ್ ಬಗ್ಗೆ ಥಿಂಕ್ ಮಾಡೋಕೆ ಹೋಗಬಾರ್ದು
ನಿಜ ಅದಂತೂ
ಹ್ಮ್
ಹ್ಮ್ ಮತ್ತೆ ಏನ್ ಸಮಾಚಾರ
ಹೇಳ್ಬೇಕು ಹಿಂಗೆ ಯಾವ್ದಾದ್ರು ನನಿಗೆ ಡೌಟ್ ಇದ್ರೆ ನೆಕ್ಸ್ಟ್ ಕಾಲ್ ಮಾಡ್ತೀನಿ
ಹು ಹು ಮಾಡಿ ಮಾಡಿ ಹ್ಮ್ ಹ್ಮ್ ನಿಮಗೂ ಇನ್ನೇನಾದ್ರೂ ಡೌಟ್ ಇದ್ದೀಯ ಅಬೌಟ್
ಹು ಬೇರೆ ಏನು ಇಲ್ಲ ಏನಾದ್ರು ಇದ್ರೆ ಕೇಳ್ತೀನಿ
ಹ್ಮ್
ಹ್ಮ್
ಆಕ್ಚುಲಿ ಮ್ಯಾಕ್ಸ್ ಟು ತರ್ಟಿ ಟು ಮುಂದೆ ತುಂಬಾ ಇಂಪಾರ್ಟೆಂಟ
ಹು ಹು ಅಂದ್ರೆ ನಮ್ ಸರ್ ಹೇಳ್ತಾ ಇದ್ರು ಅದು ಇಂಪಾರ್ಟೆಂಟು ಅಂದ್ರೆ ಈ ತರ ಎಲೆಕ್ಟ್ರಿಕಲ್ ಬೇಸಡ್ ಕಾಂಪಿಟೇಟಿವ್ ಎಲ್ಲಾ ಇಂಪಾರ್ಟೆಂಟ್ ಅಂತ
ಅ ಹೌದು ನಿಜಾನೇ ತುಂಬಾ ಇಂಪಾರ್ಟೆಂಟ್ ಅದು
ಹ್ಮ್ ಅದಕ್ಕೆ ನಿಮ್ಗೆ ಏನಾದ್ರು ಗೊತ್ತಿರುತ್ತಾ ಅಂತ ಕೇಳ್ದ
ಇದು ನಿಮಗೆ ಈ ಟೂ ಡಬಲ್ ಫೈವ್ ಬ್ಲಾಕ್ ಡ್ಯಾಗ್ರಾಮ್ ಓದಿದ್ರಾ ನೀವು ಲಾಸ್ಟ್ ಮೊಡುಲೆದಲ್ಲಿ
ಹ ಅದು ಓದಿದೆ ಬಟ್ ನನ್ ಮರ್ತೆ ಹೋಗುತ್ತೆ ಈಗ ಎಕ್ಸಾಮ್ ಬರೆದ್ಮೇಲೆ ಏನು ನೆನ್ಪಿರಲ್ಲ
ಈ ತರ ಮರ್ತಬಿಡ್ತೀರ ಬೇಗ ಹ್ಮ್ ಮತ್ತೆ ಇಂಟರಾಪ್ ಪುಲಿಂಗ್ ಬಗ್ಗೆ ಗೊತ್ತಾ ನಿಮಗೆ
ಇಂಟರಾಪ್ ಪುಲ್ಲಿಂಗ್ ಹ ಡಿಫ್ರೆನ್ಸು
ಹ ಡಿಫ್ರೆನ್ಸ್ ಏ ಅ ಯಾವ್ ತರ ಹೇಳಿ ಅದು ಇಂಟರಾಪ್ ಅಂದ್ರೇನು
ಇಂಟರಾಪ್ ನೆನಪು ಇಲ್ಲ ಬಿಡಿ
ಓಕೆ ಓಕೆ
ಏನ್ ಏನಾದ್ರು ಇಂಚೂರು ತಿಳ್ಕೊಂಡು ಹೇಳ್ತೀನಿ ಬಿಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಕಲ್ ಮಾಡಸ
ಹ್ಮ್ ನೆಕ್ಸ್ಟ್ ಯಾವ್ ಎಕ್ಸಾಮ್ ಇರೋದು ಇ ಪಿ ಜಿ
ಹ್ಮ್ ನೀೂ ಎಚ್ವಿ ನಾಳೆ ಟಿಕ್ಕಿಂಗ್ ಇದೆ
ಆ ಯ ಎಚ್ ಯನಿವರ್ಸಲ್ ಗ್ಯೂಮರ್
ವಲ್ಯೂಸ್
ಚೆನ್ನಾಗ್ ಮಾಡಿದಾರ ಕಾಲೇಜಲ್ಲಿ
ಏನು ಇಲ್ಲ ನಮಗ್ ಕ್ಲಾಸೆ ಮಾಡಿಲ್ಲ
ಸೇಮ್ ನಮಗು ಕೂಡ ಟಿಕ್ಕಿಂಗ್ ಅನ್ಕೊಂಡ್ ಫುಲ್ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ
ಹ್ಮ
ಆಯ್ತು ಬಿಡಿ ಸಾಕು
ಹ್ಮ್
ಹ್ಮ ಹ್ಮ್ ಮತ್ತೆ ಹ್ಮ್ ಸರಿ ಆಯ್ತು ಬಾಯ್